ಹಲೋ.
ಹ್ಮ್.
ತೋರ್ಸದ ಕ್ಲಿಯರ್ ಆಗಿ.
ಹ್ಮ ಕೇಳ್ತಾದ.
ಹ್ಮ್. ಊಟಾ.
ಊಟ ಮಧ್ಯಾಹ್ನಗೆ ಅದ,
ಇವ್ವತು ಸಾಯಂಕಾಲ ಏನ್ ಮಾಡ್ರ ಅಡಿಗೆ.
ಸಾಯಂಕಾಲ ಮಾಡಲ್ಲ. ಈಗ ಸಂಜಿಕಿ ಮಾಡ್ತಿವಿ.
ಅದಾ ಏನ್ ಮಾಡಿರಂತೆ ಅಡುಗೆ ಹಊಟ ಮಾಡಕ್.
ಹ
ಒ ಲೇಟ್ ಊಟ. ಟೀ ಕಾಫಿ
ಟೀ ಆಗ್ಯದ್ ಕಾಫಿ ಇಲ್ಲ.
ನೀ ಅಂದ್ರೆ ಚಾ ಕುಡತಿರ ಅನ್ನ.
ಹ್ಮ ನಾ ಚಾ ಕುಡಿತೀನ್ ನೀವ್ ಏನ್ ಕುಡಿತಿರ್.
ನಾವು ಬೂಸ್ಟ್ ಕುಡಿತೀವ್ರಿ ಬೂಸ್ಟ್ ಹಾರ್ಲಿಕ್ಸ್ ಹ್ಮ ಹ್ಮ್ ಇದು ನೀವು ಎನ್ ಎಸ್ ಎಸ್ ಕ್ಯಾಂಪ್ ಹೋಗಿದೀರಲ್ಲ ಒಂದ್ಸರಿ,
ಹ್ಮ್ ಹೋಗಿದ್ವಿ
ಹಾ ಏನ್ ಏನ್ ಸ್ಪೆಷಲ್ ಇತ್ತಲ್ಲಿ ಏನ್ ಮಾಡಸ್ದ್ರು.
ಸ್ಪೆಷಲ್ ಅಂದ್ರ ನಾವೆಲ್ಲ ಹಾಸ್ಟೆಲ್ ಆಗಿರ್ಬೋದು ನಮ್ಮ ಕಾಲೇಜ್ ಆಗಿರ್ಬೋದು ಬೇರೆ ಕಡೆ ಎಲ್ಲೆ ಓ ಅದಾಗ
ಹೆಂಗ್ ಇರ್ಬೇಕು ಅಂದ್ರೆ ಸಚ್ ಚತೆಯಾಗಿ.
ಹ್ಮ್
ಯ ಎಲ್ಲ ಹೇಳೇತದೆ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋದ್ರ ಎಲ್ಲ ಗೊತ್ತಾಗ್ತದೆ ನೀವ್ ಹೋಗಿಲ್ಲ.
ಇಲ್ಲ ನಾವ ಒಂದ್ ಸರಿ ಸ್ಕೌಡ್ಸ ಅಂಡ್ ಗೈಡ್ಸ್ಗ್ ಹೋಗಿದ್ವಿ. ಅಲ್ಲಿ ನಮ್ಗ ಡ್ರಿಲ್ ಹೇಳ್ಕೊಟ್ರು ಅಂದ್ರೆ ಆಗಸ್ಟ್ ಹದ್ನೈದಕ್ಕ ಈಗ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತಲ್ಲ ಅಂದ್ರೆ ಪರೇಡ್ ಅಂತಾರ. ಆ ಪರೇಡ್ ಯಾವ್ತರ ಮಾಡ್ಬೇಕು ಏನು ಅಂತ ಹೇಳ್ಕೊಟ್ರು ಪರೇಡ್ ಮಾಡಿದ್ವಿ ಅವಾಗ. ಹ್ಮ ನಿಮ್ದು ಕೋ ಎಜುಕೇಶನ ಇಲ್ಲ ಗರ್ಲ್ಸ್ ಅಷ್ಟೇ.
ನಮದು ಗರ್ಲ್ಸ್ ಅಷ್ಟೇ.
ಹ್ಮ್
ನಿಮ್ದೇನು ಕೋ ಎಜುಕೇಶನ.
ಹಾ ನಮ್ದು ಕೋ ಎಜುಕೇಶನ್ ಗರ್ಲ್ಸ್ ಬಾಯ್ಸ್ ಇಬ್ರು ಇರ್
ಅಂದರೆ ಗೌರ್ಮೆಂಟ್ ಕಾಲೇಜ್.
ಹಾ ಗೌರ್ಮೆಂಟ್ ಕಾಲೇಜ್ ಹೊಲ ನಿಮ್ದು ಹೊಲದಲ್ಲಿ ಏನ್ ಹಾಕಿದೀರಾ,
ಒಲ್ದಾಗ ಹತ್ತಿ
ಹ್ಮ
ಮೆಣಸಿನಕಾಯಿ
ಹಾ
ಟೊಮೆಟೊ ಬದನೆಕಾಯಿ
ಓ ಇಷ್ಟೆಲ್ಲಾ ಆಗ್ತರಿ.
ತರಕಾರಿ ಎಲ್ಲ ಮಾಡಿ.
ಹಾ ಹಾ ನಿಮ್ದು ನೀರಾವರಿ ಇರ್ಬೋದಲ್ಲ. ಹ್ಮ್
ನಿಮ್ದೇನು ಮಳೆ ಬಂದ್ರಷ್ಟೇ ಬೆಳೆಯದ
ಹ್ಮ್ ಮಳೆ ಬಂದಿಷ್ಟೇ.
ಹ್ಮ್ ಹ್ಮ್್ಮ
ಹ್ಮ್ ಹ್ಮ್ ಮತ್ತೆ ಏನ್ ಟಿವಿ ಎಲ್ಲಾ ಜಾಸ್ತಿ ನೋಡ್ತಾರಾ ಟಿವ ವಿ ಜಾಸ್ತಿ ನೋಡ್ತಾರೆ ನ
ನೋಡ್ತೀವಿ ಕೆಲಸ ಇರ್ಲ್ಲ ಟೈಮ್ದಾಗ
ಹ ಅದ್ಕ್ಕೆ ಬ್ಯಾಕ್ ಗ್ರೌಂಡ್ಲ್ಲಿ ಟಿವಿ ಸೌಂಡ್ ಕೇಳಿಸತಾ ಇತ್ತು ನಮ್ಗೆ ಹ್ಮ್ ನಿ ಮನೇಲಿ ಅಪ್ಪಮ್ಮಿ ಏನ್ ಕೆಲಸ ಮಾಡೋದು
ಹಂದಾಗ
ಹ್ಮ ರೈತರ ಹ್ಮ್ ಹ್ಮ್ ಅಂದ್ರೆ ಎನ್ ಎಸ್ ಎಸ್ ಕ್ಯಾಂಪ್ಗೆಲ್ಲ ಹೋಗಿದ್ರ
ನಿಮ ಕಾಲಸ ಕರ್ ಕುಂಡಗಲ
ಇಲ್ಲ ನಮ್ ಕಾಲೇಜಲ್ಲಿ ಏನ್ ಮಾಡಿದ್ರರು ಗೊತ್ತಿಲ್ಲ ನಮ್ ಕಾಲೇಜಿ ನಾನು ಡೈರೆಕ್ಟ್ ಎಕ್ಸಾಮ್ ಅಷ್ಟೇ ಬರ್ತನೆ ಮ ನಮ್ ಕಾಲೇಜ್ಗೆ
ಹ್ಮ ರೆಗುಲರ್ ಇಲ್ಲ
ಏನಿಲ್ಲ ಡಿಸ್ಕಂಟಿನ್ಯೂ ಅಂದ್ರೆ ಇಲ್ಲ ಮೇಡಮ್ ಡಿಸ್ಕಂಟಿನ್ಯೂ ಅಂದ್ರೆ ಶಾಲೆ ಬಿಟ್ಟೋರಿಗೆ ಡಿಸ್ ಕಂಟಿನ್ಯೂ ಅಂತಾರೆ
ಕೂದ
ಹಂಗ್ ಮಾಡೋಿಗೆ ಕರೆಸ್ಪಾಂಡೆನ್ಸ್ ಅಂತಾರೆ ಹ ನಮ್ದು
ಏನ್ ನಿಮ್ದು
ಒಂಥರ ಅಂದ್ರೆ ರೆಗ್ಯುಲರೇ ನಾವವು ಕಾಲೇಜ್ಗೆ ಹೋಗಲ್ಲ
ಮತ್ತ ಏನ್ಂತಾರ ಅದಕ್ಕ ಡೈರೆಕ್ಟ್ ಎಕ್ಸಾಮ್ ಕೊಡಿ
ಕಸ್ಪಾಂಡಿಂಗ್ ಎಂತಾರಸ್ಪಾಂಡೆಂಗಸ್ ಡೈಕ್ಟ್ ಎಕ್ಸಾಮ್ ಎಸಾಮ್ ಬರೆದು ಬರ್ತವಿ ನ